ಹ
ಎಲ್ಲಿದ್ದರೀ
ಇಲ್ಲೆ ಮನಬೆಯಲ್ಲಿ
ಏನ್ ಬಾಳ ದಿನ ನಂತರ ಇವಾಗ ಕಾಲ್ ಮಾಡಿದೀರಾ ಏನ್ ಅಪರಪಕ್ಕೆ
ಹೇ
ಟಪ್ ಏನ್ ಅದೇ ಮಾಡಿದ್ವಿ ನಾನ್ ಬರ್ಬಕ್ ಅನ್ಕೊಂಡೆ ನಿನ್ನೇನೆ ಏನಾದು ಡೌಟ್ ಇರೋ ಕೆಲ್ಲರ್ ಕೇಳ್ತಾ ಇದ್ವಿ ಕೇಳಿದ್ಮೇಲೆ ಡಿಸೈಡ್ ಮಾಡಿದ್ಮೇಲೆ ಬಾ ಅಂತೀವಿ ಅಲ್ಲಿ ಗಂ ಬರಬಾರ್ದ ಅಂತ ಹೇಳ್ದ್ನು ಹ
ಯಾರ
ಹಯ್ಯಾಣದ.
ಹಾ
ಅದಕ್ಕೆ ಇಲಿ ಇದು ಇನ್ನ ಬಂದಿಲ್ಲ.
ಹ್ಮ್ ಎಲ್ಲಿ ಯಾವ್ರ
ಅ ಯಾವ ಇಲ್ಲಿ ಗುಲ್ಬರ್ಗ
ಇಲ್ಬರ್ಗದಾಗ ಇಲ್ಲ ಹೇಳ ಮೈ ಬಬುನು ಒಂದು ಟ್ರಿಪ್. ಪ್ಪು ಪ್ಲಾನ್ ಮಾಡ್ಯಾರಂತ ಬರ್ತ ಏನಾರಂತ ಕೇಳನು.
ಅದ ಎಲ್ಲಾರ ಕೇಳಿ ಹೇಳ್ತೀನಪ್ಪಾ ಅಂತಂದ ಅವನು ಅಯ್ಯ.
ಹ್ಮ್ ಹ್ಮ್
ಹ ಸರಿ ಕೇಳ್ಬಿಟ್ಟು ಹೇಳ್ಪೋ ಬ.
ಹೌದಾ
ಹ್ಮ್
ನ ಮತ್ತನ್ ಎಷ್ಟು ಅಮೌಂಟ್ ಗಮೌಂಟ್ ಹೆಂಗು ಪ್ಲೇಸ್ ಯಾವದು ಏನನು. ಹ್ಮ್
ಅದೇ ಇದು ಗೋವಾ ದಾಂಡಳಿ
ಹ್ಮ್ ಹ್ಮ್
ಕೆಲ್ಸು.
ಹ್ಮ್.
ಈ ಕಡೆನೆ ಒಂದ ಏನ್ ಹೋದ್ ಹಬ್ಬ ಹಬ್ಬ ಅಂದ್ರೆ ಎಲ್ಲ ಖರ್ಚು ಗಿರ್ಚ ಎಲ್ಲ ಹೇಡ್ಕೊಂಡು ಅಧ್ನೈದಿವ್ಸ ಅ ಹಂಗ ಆಯ್ತ ಅಷ್ಟೇ.
ಹೌದು ನಾವ ಅವಾಗ ಹೋಗವಪ್ಪಾ ನಾವ
ಹ್ಮ್ ಅಯ. ಸ್ರ ನಾನ್ ಆಯ್ತು ಪಿಕ್ಸ್ ಆದ್ಮೇಲೆ. ಫೋನ್ ಮಾಡಿ ಬರ್ತೀನ ಅಂತಂದೆ ನಾನು.
ಹ್ಮ್
ಯಾವವುದಕ್ಕಾಗನು.
ಹ ಹೌದಾ.
ಅದೇ ನಿಮಗೆಲ್ಲ.
ಹಾ ರಯಣ
ಹಾ
ಹಣಾನ ಇಲ್ಲ ಫೋನ್ ಏನ್ ಮಾಡಿಲ್ಲ. ಯಾವ ಯಾವಾಗ ಟ್ರಿಪ್ ಟ್ರಿಪ್ ಹೋಗೋದ್ ಯಾವಾಗ ಓತ್ರಿ.
ಅದೇ ಅವರು ಡೇಟ್ ಎಲ್ಲಾರು ಓಕೆ ಅಂದ್ರೆ ಒಂದ್ ಟೈಮ್ ಡೇಟ್ ಫಿಕ್ಸ್ ಮಾಡಿ ಹೇಳ್ತನ ಅಂದ್ರರು ಅವರು
ಎಲ್ಲಾರ ಕೇಳ್ತಾರ ಏನ್ ಮಾಡ್ತಾರ ಹ್ಮ ಅದ. ಕೇಳಕ್ ಎಲ್ಲಾರ ಕೇಳ್ತಾರ ಏನ್ ಮಾಡ್ತಾರ ಗೊತ್ತಿಲ್ಲ.
ಹ್ಮ್ ಹ್ಮ್ ಹ್ಮ್ ನನಗಂತರಿ ಏನ್ ಕಾಲ್ ಮಾಡಿಲ್ಲ.
ಇವತ್ ನಾಳೆಲ್ಲ ಕೇಳ್ಬಿಟ್ಟು ನಾ ಆಡಿದ್ದುಲ್ಲ ಅಚ್ ಆಡಿದ್ದು ಪಿಕ್ಸ್ ಮಾಡಂಗ ಅವ್ರೆ ಡೇಡ್ ನಾಕಸ ಮಟ್ಟಿಗೆ ಒಂದ. ಒಂದು ಎರಡು ತು
ಹ್ಮ್ ಹ್ಮ್ ಇಲ್ಲ ನನ್ಗನ್ ಕಾಲ್ ಮಾಡಿಲ್ಲ ಮಾಡ್ತಾನೇ ನೋಡ್ಬೇಕಕ್ ನಾಳೆ ಮಾಡ್ತಾನ ಇವತ್ತೇ ಮಾಡ್ತಾನ.
ಹ್ಮ್ ಹ್ಮ್ ಮಾಡಿದ್ದ ನನಗೆ. ಆಯ್ತಪ ಕೂಡ್ತೀನಂದೆ ಕೂಡಕ್ ಹೋಗಬೇಡ ನಾ. ಎಲ್ಲ ಎಲ್ಲಾರು ಕೇಳ್ಬಿಟ್ಟು ಡಿಸೈಡ್ ಮಾಡಿ.
ಹ್ಮ್ ಹ್ಮ್
ಕಾಲ್ ಮಾಡ್ತೀನಿ ಅವಾಗ ಕೂಡ ಅಂತ ಅಂದೆ ಆಯ್ತು ಹಾಕು ಸರಿ ಅಂತ ಹೇಳಿದೆ ನಾನು
ಹೌದೌದು ಅಲ್ಲ ಮೈಬೂನು ಹೋಗು ಅಂತ ಹೇಳಿದ್ನಾನ ಅವ್ನು ಇವತ್ತ ಕಾಲೇಜಿಗೆ ಹೋಗಿದ್ನ ಏನ ಪಾರ್ಟಿ ಮಾಡ್ತವಿ ಅಂತ ಹೇಳಿದ್ರು ಅವರು
ಹ್ಮ್ ಹ್ಮ್ ಹ್ಮ್ ಹ್ಮ
ಹ ಏನ ಯಾರ ಒಂದು ಇಬ್ಬರು ಮೂವರು ಬ್ಯಾಡ ಇವತ್ತು ನಾಳೆ ಮಾಡಮ್ ಅಂತಂದ್ರ ಅಂತ
ಹ್ಮ್ ಹ್ಮ್ ಹ್ಮ
ಕಾಲ್ ಮಾಡಿದ್ದೆವ್ನಿಗೆ ಬರ್ತನಿ ಈಗ ಆಯ್ತು ಊ್ರಗ್ ನಾನ್ ಬಂದ್ಮೇಲೆ ಫೋನ್ ಹಚ್ಚಿತೀನಿ ಅಂತ ಅಂದ ನಾವ
ಹಾ ಹಾ ಹಾ
ಟ್ರಿಪ್ ಏನಯ್ಯಣ್ಣ ಹೇಳನ ಅಂತ ನಿನಗೆ ಗೊತ್ತಾಗಲ ಅಂದೆ ಅಚ್ಚಿದ ನನ್ಗ ಎಲ್ಲ ಫೋನು ನಾನ್ ಮನೇಲಿ ಕೇಳಿಗೆಸನ್ ಹೇತೀನಿ ಯಾರ್ಯಾರ್ ಬರ್ತಾರ ಅಂತ ನೋಡಮ್ಮು ಇವತ್ ಅಂತ ಹೇಳಿದ
ಹೌದಾ ನಾನ್ ಯಾರಿಗ್ ಮಾಡಕ್ ಹೋಗಿಲ್ಲ ಯಾರಿಗ್ ಮಾಡಕ್ ಹೋಗಿಲ್ಲ ನಾನು ಕಾಲ್ ಅಯ್ಯನ ಮಾಡಿದ ಅಷ್ಟೇ ಅಷ್ಟೇ ಮತ್ತೆ ಇವಾಗ ನೀನ್ ಮಾಡಿದ ನೋ ಅಷ್ಟೇ ಮತ್ತೆ ಯಾರು ಮಾಡಿಲ್ಲ
ಹ್ಮ್ ಹ್ಮ್
ಹ್ಮ್ ಮತ್ ಮಾಡಕ್ ಹೋಗಿಲ್ಲ ಕಾಲೇ ಮಾಡಿಲ್ಲ
ನೀನ್ ಮೊದಲೆಲ್ಲ ಒಂದ್ಸರಿ ಹೋಗಿರಲ್ ನೀವು ಟ್ರಿಪ್ ಪ್ಲೇಸ್ ಗಳು ಹೆಂಗಾವ ಏನು
ಏನ್ ಚಲೋ ನೋಡಕ ಏನ್
ಏನ್ ಎಂಜಾಯ್ಮೆಂಟ್ ಸಿಗ್ತಂದ ಸ್ವಲ್ಪ ಎಲ್ಲ ಕಲ್ತಂಗ ಆಗ್ತ ಮೆಮರಿ ತಕೊಂಡಡು ನನ್ನ ತಂಗ ಅಂದಂಗ ಅಷ್ಟೆ ಮತ್ತೇನಿಲ್ಲ
ಹೌದೌದು
ಹ್ಮ್ ಪ್ಲೇಸ್ ನಾವು ನೋಡ ನೋಡಿದಿವಲ್ಲಾ ನೋಡ ಪ್ಲೇಸ್ ನೋಡಕ್ಂತ ಅಂತ ಹೋಗ್ತಾ ಇಲ್ಲ ಇವಾಗ
ಹ್ಮ ಮತ್ತೆ
ಒಟ್ಟಾಗಿ ಓದ್ತಿದ್ ಎಲ್ಲೂ ಒಟ್ಟಾಗಿ ಹೋಗಿಬರೋಣ ಎಲ್ಲರು ಕಲಿಯೋದು ಒಂದೇ ಸತಿ ಮತ್ ನೆಕ್ಸ್ಟ್ ನಾಳೆ ದಿನ ಕಲಿಯೋಕೆ ಆಗುತ್ತ ಇಲ್ವೋ ಯಾವನಿಗೆ ಗೊತ್ತು
ಇಲ್ಲ ಮೊದ್ಲು ಎಲ್ಲಾ ನೋಡಿ ಬಂದ್ರಿ ಮತ್ತೆ ಬೇರೆ ಕಡೆ
ಇಲ್ಲ ನಾನು ಅದೇ ಹೇಳಿದೆ ಮತ್ತೆ ನೋಡ್ ಬಂದ ಯಾಕೋತ ಈ ಕಡೆ ಎಲ್ಲಂದ್ರೆ ಚಿಕ್ಕಮಂಗಳೂರು
ಹ್ಮ್
ಈ ಕಡೆ ಕುದುರೆೆಮುಖ ಅವು ಹೋಗೋಣ ಅಂತಂದೆ
ಅಂದ್ರೆ ಈಗ ಎಲ್ಲ ಪ್ಲೇಸ್ಗಳು ಬಿಟ್ಟು ಈಗ ಬೆಟ್ಟ
ಹ ಅದೇ ಅಯ್ಯೋ ಚಿಕ್ಕಮಂಗಳೂರು ಹೋದ್ರೆ ಅದು ಬಾಬಾ ಬುಡೈಯನಗಿರಿ ಬಾಬಾ ಬೆಟ್ಟ ಅಂತ ಐತೆ ಏಳು ಬೆಟ್ಟ ಐತೆ ಅದು ಟೋಟಲ್
ಹ ಹಾ ಹ್ಮ್ ಹ್ಮ ಹ್ಮ ಹೌದು ಹ್ಮ ಏನಂದ ಹ್ಮ್ ಹ್ಮ ಹೇ ಇಲ್ಲ ಒಂದು ವಾರ ಆಗ್ಬೋದೇನು ಎಲ್ಲ ಇಲ್ಲ ನಾನು ನಾನ್ ಇವತ್ತ ಇದುಕ್ಕೆ ಹೊಂಟೀನಿ ಬಾಂಬೆ ಹೋಗಬೇಕು ಇವತ್ತು ಹಾ ನೈಟ್ ಮುಂಜಾಲೆ ಆರು ಒಂದ ನಾಕ್ ಗಂಟೆ ಅಂದ್ರು.
ಹ್ಮ್ ಹ್ಮ್ ಹ್ಮ್ ಹ್ಮ್
ಅಲ್ಲಿ ಇದು. ಮ್ಯಾಲ ಗುಡ್ಡದಾಗಿಲ್ಲತ್ತ ಆಗ್ ಮತ್ಯ ಅಂತಂದ.
ಹ ಆಜ ಮನ ಬಾಬಾ ಹಾ ಹಾ.
ಹ್ಮ್ ಹ್ಮ್. ಕುಂಟ ನಾವು ವಾತ್ಸರ್ ಈ ಸರ್ ನೋಡ್ ಬೇಕಂತಂದ ಎಲ್ಲ ಬುಕ್ ಮಾಡಿದೆ ಟ್ರೈನ್ ಬುಕ್ ಮಾಡಿದೆ.
ಅವನು ಹೋಗಿದ್ದಪ್ಪ ಒಂದ್ ವರ್ಷ ಹೋಗಿ ಬಂದು ನಾನು ಅವಾಗ್ ಮೆಟ್ರೋ ಗೆಟ್ರೋ ಆಗಿದ್ದಿಲ್ಲ ಇವಾಗ ಮೆಟ್ರೋ ಆಗೈತೆ ಮುಂಚೆ ಹ್ಮ ಮುಂಚೆ ಮೆಟ್ರರಿಯಲ್ ಎಲ್ಲ ನಾವು ನಾಳೆ.
ಹೌದೌದು ಈ ಅದು. ಅದು ಮೆಟ್ರ ಅದ ಏಟ ಅರ್ದ ಗುಡ್ಡ ಕಾಯಿಏನ್ ನೋಡು.
ಹ್ಮ್ ಅರ್ಧ ಐತೆ ನಾ ಅರ್ಧ ಇಬ್ಬಾಗ ಸುಮನೆ ಹಬ್ಬದೇ ಬೆಸ್ಟ್ ದುಡ್ಡು
ಅ ಹೆಬ್ಬದೇ ಬೆಸ್ಟ್. ಈಗ ಈ ಇಲ್ಲಿ ನಾವಂಬಲ್ಲಿ ವಯಸ್ಸ ಸ್ವಲ್ಪ ಹೆಣ್ಮಕ್. ತಾರಲ್ಲ ಅದಕ್ಕೆ ನಾವ ಹೋಗಿ ವಾಪಸರ್ದಾಗ ಎಲ್ಲ. ಹ್ಮ್ ನಾವ್ ವಸರ್ ಹೋಗಿವ ಅಂದ್ರನು. ಹ ಫ್ಯಾಮಿಲಿ ಅನಕೇನ್ ಇಲ್ಲಿ ಬುಕ್ ಮಾಡದ ಒಂದು ಹೆಣ್ಮಕ್ಳ ಲೇಡಿಸಸ್ ಗೇಡೀಸ್ ಎಲ್ಲ ವರ್ಸ ಹೋತಾರ.
ಹ್ಮ್ ಹ್ಮ ಹ್ಮ್
ಅದೆ ಹೀಗ್ ಎಲ್ಲ ಮಾಡರಿ ಇಲ್ಲಿ. ನಾವು ಆತ್ಚರ್ಯವಾದಾಗೆಲ್ಲ ಗುಡ್ಡೆ ಎಬ್ಬಿ ನ ಲಿಫ್ಟಿಗೆ ಹೋಗಿಲ್ಲ ಅಂದ್ರ.
ಹ್ಮ್ ಹ್ಮ್
ಆದ್ರೆ ಲಿಫ್ಟ್ ಹೌದೌದು ಅದು ಮುಂಜೆಲ್ ಒಂಟ ಟೈಮ್ ಸಾಯಂಕಾಲ ಒಂದು
ಮುಂಜೆನ್ ಒನ್ ಟೈಮ್ ಸಾಯಂಕಾಲ ಒನ್ ಟೈಮ್ ಹೌದ.
ಹಾ ನೀವು ಆಮೇಲೆ ಡೇ ತಿಂತನ ಟೈಮಿಂಗ್ ಕರೆಕ್ಟ್ ಆಗಿ ಚಾಲ ತಪ್ಪಂದ್ರೆ ಹೋಗಿ ಹಬ್ಬೋದ.
ಹಾ ಹಾ ಹಾ
ಈಗ ಮತ್ ಒನ್
ಈಗ ಬೆಳಗ್ಂಗಗೆ ಜ ಎಷ್ಟ ಎಷ್ಟ್ ಗಂಟೆಗೆ ಐತಿ ಟ್ರೈನ್ ಟ್ರೈನ್ ಇಲ್ಲಿಂದ ನಿಮ್ಗೆ ಯದ್ಗಿರಿಂದ.
ಇಲ್ಲಿಂದ ಎಷ್ಟು. ಆರೂವರೆ ಏಳು ಗಂಟೆ ಇರ್ಬೋದು ನೋಡ್ ಇಲ್ಲಿ. ಈ ಕಡೆ ಹೊತ್ತು ವಾಡಿ. ಹಾ ಇಲ್ಲೇಶಂಗ ಬೂಲಾರ. ಹ್ಮ ಹ ಅವು.
ಹ್ಮ್ ಅಲ್ಲಿ ಅಲ್ಲಿ ಹೋಗಿ ರೀಚ್ ಆಗದು ಎಷ್ಟು ಗಂಟೆಗೆ.
ಅಲ್ಲಿ ಜಲ್ದಿ ರೀಚ್ ಆಗ್ತೀವಿ ಮತ್ತೆ ಟ್ರೈನ್ ಬರ್ಬೇಕಾದ್ರೆ ಲೇಟ್ ಆದ್ದೇನ ಆದ್ರ ಮತ್ತೆ ಎಲ್ಲಾರ.
ಹ್ಮ್ ಇಲ್ಲ ಅಂದಾಜೆ ಇಷ್ಟ ಸಂಜೆ ನಾಳೆನೇ. ರೀಚ್ ಆಗ್ತೀರಾ ನಾಡಿದ್ದು ರೀಚ್ ಆಗ್ತೀರಾ ಹೋಗಿ ಮುಂಬೈ ಅಂತ. ಹ್ಮ ಹಾ. ನೈಟ್ ಹಾ.
ಹ್ಮ್
ನೈಟ್ ರೀಚ್ ಆದ್ರೆ ಅಲ್ಲೇ ಇಲ್ಲ ಇಡ್ಬಿಟ್ಟು ಬೆಳಗಿನ ಜಾವ ಎಬ್ಬಬೇಕು ಗುಡ್ಡ.
ಹ ಹೌದಾ. ಇಲ್ಲ ಅದ್ರ ಅಕ್ಕ ಲೇಡಿಸಸ್ನನ್ ಬರ್ತಲ್ಲ ಇಲ್ಲಿ ಎಲ್ಲಾರ ಮತ್ತೆ ಅಲ್ಲೇ ಇರ್ಬೇಕಾದ ರಾತ್ರಿ ಕೆಳಗೆ ಮಾಕೊಂಡ್. ಬೇಗ ಮುಂಜಾನೇ ಅನ್ನೋದು ಗುಡ್ಡೆ ಹಬ್ಬೋದು.
ಆರಾಮಾಯ.
ಅಲ್ಲಿ ಎಲ್ಲ.
ಹ ಆಕಡ ಹೋಗಿದ್ವಲ್ಲ ಫಸ್ಟ್ ಅಜ್ಮೀರ್. ಲ್ಲ ನೋಡ್ಕೊಂಡು ಮತ್ತೆ ಆಗ್ರಾ ನೋಡ್ಕೊಂಡು ಮುಂಬೈ ನೋಡ್ಕೊಂಡು ಡೆಲ್ಲಿ ನೋಡ್ಕೊಂಡು
ಹೂ ಹೂ ಹೂ ಇದು ಮುಂಬೈ
ಅದೇ ಮುಂಬೈ ಎಲ್ಲ ನೋಡ್ಕೊಂಡ ಬಂದ ಮುೈ ಿಮಲಂ ಬಾಬಾ ಮತ್ತೆ ತಳಗಡೆ ಇದರು ಇದು ಸಮ ಅದರಲ್ಲೇ ಆಯ್ತು ನೋಡಿ್ರ ಅವರೊಬ್ರು ಹೂ ಅವು ಮ ಮತ್ತ ನೋಕೊಂಡ್ ಬಂದ್ವಿ ಎಲ್ಲ ಆಲ್ಮೋಸ್ಟ್ ಒಂದು ಫಿಫ್ಟಿ ಸೆವೆಂಟಿ ಪರ್ಸೆಂಟ್ ನೋಡ್ೊಂಡ್ ಬಂದ್ವಿ ಆಲ್ರೆಡಿ
ಹಾ ಹೌದೌದು
ಏನ್ನ್ನ ಸ್ವಲ್ಪ ಬಾಕಿ ಐತೆ ನೆಕ್ಸ್ಟ್ ಹೂ ನೆಕ್ಸ್ಟ್ ಇನ್ನೊಂದ್ ಸ್ವಲ್ಪ ಬಾಯಕಿ ಐತೆ ನೆಕ್ಸ್ಟ್ ಟೈಮ್ ಹೋಗೋಣ ಹೂ ಏನ್ ಒಂದು ಈ ಈಗ ಮುಂಬೈಗ್ ಹೋದ್ರೆ ಅಲ್ಲೇ ಏನಿಲ್ಲ ಅಂದ್ರೆ ಮಿನಿಮಮ್ ಒಂದ್ ಹತ್ ಪ್ಲೇಸ್ ಸಿಗುತ್ತಾ ಡೆಲ್ಲಿ ಹೋದ್ರೆ ಒಂದ್ ಐದ್ ಪ್ಲೇಸ್ ಮ ಆಗ್ರಾಗ ಹೋದ್ರೆ ಒಂದು ನಾಲ್ಕ ಐದು ಪ್ಲೇಸ್ ಅಲ್ಲಿ ಅಜ್ಮೀರ್ಗೆ ಹೋದ್ರೆ ಒ ಅಲ್ಲಿ ಇಲ್ಲಿ ಸಾಕಷ್ಟು ಎು ಎಷ್ಟು ಎಂಟ ಪ್ಲೇಸ್ ನ ಒಂಬತ್ ಪ್ಲೇಸ್ ಅಲ್ಲಯ ಮೀನ್ ಮೀನು
ಹೌದೌದೌದು
ಹೂ ಅವೆಲ್ಲ ಐತೆ ಹೋಗಿ ಬರ್ಬೇಕಲ್ಲ ನಾವನ್ ಹೋಗಿದ್ದವಲ್ಲಾ ಹೋಗ್ ಬರೋಕ ಖರ್ಚು ಒಂದುರ್ ಸಾವಿರ ಆಯ್ತು ನಾವು ಬಟ್ಟ ಗಟ್ಟೆ ಗಿಟ್ಟೆ ಶಾಪಿಂಗ್ ಮಾಡಿದ್ಲ್ಲಾ
ಹೂ
ಹಂಗಾಗಿ ಒಂದು ಮೂವತ್ ಸಾವಿ ಹೋಯ್ತು ನಮ್ದವ ಖರ್ಚು
ಹೂ ಹೂ ಹೂ ಹೂ
ಹೂ
ಇಲ್ಲ ಇಲ್ಲಿ ಪ್ಲೇಸಸ್ ನೋಡಂಂತ ಪ್ಲೇಸಸ್ ಆಗ್ಬಿಡ ಅಲ್ಲಿ ನ್ ಬಾಂಬೆದಾಗ ಈಗ ಒ ಒಂದ್ ದಿನ ಕೇಸ್ ಮೂರ್ ಮೂರ್ ಮೂರ್ ನಾಕು ಕ್ಲೇಸ್
ಹೂ ಆರಾಮಾಗಿ ಮುಗಿಸಬೋದು ಅದು ಬ ದಾದಾಪ್ಪಾಳ ಇದು ಮೇಲ್ಗಡೆ ಹೋಗ ಬಂದ್ರೆ ಸಾಕು ತಳಗಣ ಆರಾಮಾಗಿ ಮುಗಿಸಬೋದು ಅದ್ರೆ ಅಲ್ಲಿ ಹೋಗ್ ಬರಕ್ಕೆ ಒಂದ ದಿನ ಆಗುತ್ತೆ ಬೆಳಗ್ ಹೋದ್ರೆ ಸಾಯಂಕಾಲ ತಳ ಬರೋದು ಧನ್ಯವಾದ ಹಾ ಬೆಳಗ್ ಸಾಯಂಕಾಲ ತಳ ಬಂದ್ರೆ ಮತ್ತೆ ಈ ಕಡೆ ಸಾಯಂಕಾಲ ಇಲ್ಲಿ ಎಲ್ಲನ ಇದ್ಬಿಟ್ಟು ಮತ್ತೆ ಬೆಳಗಿನ ಜಾವ ಒಂದ್ ದಿನ ಎಲ್ಲಾ ಈ ಕಡೆ ಎಲ್ಲಾ ಪ್ಲೇಸ್ ನೋಡ್ಕೊಂಡು ಮತ್ತ ತಿರ್ಗಿ ಸಾಯಂಕಾಲ ಟ್ರೈನ್ ಹತ್ಬಹುದು
ಹೌದೌದು ಅಲ್ಲ ಈಗ ಅದು ಇಲ್ಲಿ ಪ್ಪ ಈಗ ನ ಪ್ಲಾನ್ ಮಾಡೇನಲ್ಲ ಅದಕ್ಕ ಏನ್ ಕ್ರೆಷರ್ ಅದ ಏನದ ನಾ ನೀನು ಬುಕ್ ಏನ್ ಮಾಡಿನಿ ನೀನ್
ಅದೇ ಟಿ ಟಿ ಅಂತ ಬುಕ್ ಟಿ ಟಿ ಮಾಡ್ಬೇಕಂತ ಆದಿವಿ
ಹ ಹಾ
ಟೀಟ ಆದ್ರೆ ಸ ಎಂಜಾಯ್ಮೆಂಟ್ ಆಗುತ್ತೆ ಎಲ್ಲಾ ಬಾಡಿ ಅದು ಎಲ್ಲಾ ಹ ತಿರ್ಸರ ಅಂದ್ರೆ ಪೈನ್ ಜಾಸ್ತಿ ಬಂದ್ಬಿಡ್ದ ಅಲ್ಲಿ ಕೂತ್ಕೊಂಡ್ ಕೂತ್ಕೊಂಡ್ ಸಾಕಾಗಿತಲ್ಲಾ ಹೂ ಅದುಕೋಸ್ಕರ ಹೂ ಟಿ ಟಿ ಬುಕ್ ಮಾಡಿದ್ರೆ ಒಳ್ಳೇದು
ಹೂ ಹೌದೌದು
ಹೂ
ಅ ಅಯ್ಯಣ್ಣ ನೋಡ ಹಾ
ಸ್ವಲ್ಪ ಒಂದ್ ಎರಡ್ ಕಾಲ್ ಬರ್ತೈತೆ ಒಂದ್ ನಿಮಿಷ ಮಾಡ್ತೀನಿ
ಹೌದಾ
ಹಾ ಒಂದ್ ಎರಡ್ ನಿಮಿಷ ಮಾಡ್ತೇನೆ ಅಂತೆ ಕಾಲ್ ಬರ್ತೈತೆ ಒಂದು
ಅದ ಅಯ್ಯಣ್ಣ ನಾ ನಂ್ ಸಂಜ ಸಂಜೆ ಮಾಡ್ತೇನೆ ನಾಳೆ ಮಾಡ್ತಂತ ನ ಎಲ್ಲ ಹೇಳ್ತೇನಿ
ಹ್್ ಮಾಡಿ ಮಾತಾಡ್ರಿ ಮಾತಾಡಿ ನನ್ ಮಾಡ್ರ ನನ್ ಬರ
ಆಯ್ತ ಆಾಯ್ತು ಆಯ್ತು ಓಕೆ
ಹಾ.